ಹಲೋ
ಹಲೋ
ಕೇಳಿಸ್ತಿದಿಯ
ಹು ಕೇಕ್ಸ್ತಾಯಿತೇ ಹೇಳಿ
ಏನ್ ಮಾಡ್ತಿದ್ದೀರಾ ಹ
ಸುಮ್ಮನೆ ಕೂತ್ಕೊಂಡಿದಿವಿ ಮನೇೆಯಲ್ಲಿ
ಊಟ ಆಯ್ತಾ
ಆಯ್ತು ನಿಮ್ದು
ಆಯ್ತು ಏನ್ ಊಟ ಮಾಡಿದ್ರಿ
ಪುಲಿಯೋಗರೇ
ಹೌದಾ ಇವತ್ತು ಭಾನುವಾರ ಅಲ್ಲ ಏನು ತರ್ಲಿಲ್ಲ ನಿಮ್ಮ್ ಮನೆಯಲ್ಲಿ
ಮಟನ್ ಏನು ತಂದಿಲ್ಲ ತರಬೇಕು
ಹೌದಾ ಮತ್ತೆ ನಿಮ್ ಪರೀಕ್ಷೆ ಎಲ್ಲ ಮುಗೀತಾ
ಹಾ ಚೆನ್ನಾಗ್ ಬರ್ದಿದ್ದೀವಿ ಚನ್ನ ಬರ್ದಿದೀವಿ ನೋಡ್ಬೇಕು ಏನಾಗುತ್ತೆ ಏನಂತ
ಹೌದಾ
ಹು
ಉಂಚಿ ಸೋಟ
ಯಾಕಕ ಎ ಅವ ಏನ ಓದುಕೋತನ ಮಾತಾಡಿಸಬೇಡ
ನೀವು ರೈತರ ಕುಟುಂಬದವರಾ
ಹಾ ನಮ್ದು ರೈತರ
ಏನೇನ್ ಬೆಳೆ ಬೆಳಿತೀರಿ
ರಾಗಿ, ಬತ್ತ
ಹಾ
ತರಕಾರಿ, ಸೊಪ್ಪು
ಹು
ಬೇಳಿತೀವಿ
ನೀರ್ ಎಲ್ಲಾ ಇದೆಯಾ ಬೋರ್ವೆಲ್
ಹಾ ಇದೆ ನೀರಾವರಿ ಇದೆ
ಮತ್ತೆ ರೈತರು ಎದುರಿಸಿದ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಹೇಳ್ರಿ ನೀವು ರೈತರ ಕುಟುಂಬದವರಲಾ
ಅಂಸಿತ ಮಳೆ ಮತ್ತು ಅವಮಾನ ಬದ್ಲಾವಣೆ
ಹ
ಬೆಳೆಗಳಿಗೆ ಸರಿಯಾದ ಬೆಳೆ ಸಿಗ್ದಿರೋವಾಗ
ಹೌದು
ಸಾಲದ್ ಸಮಸ್ಯೆ
ಹೌದು
ದೇಸವ ಕಾಲ್ ನೀರಿಿನ ಕುರತೆ ತ್ತ
ಹೌದೌದು
ಮತ್ತೆ ಬೆಳೆದ ಮೇಲೆ ಕೀಟ ಮತ್
ಮುಗಿತ್
ಸರ್ಕಾರ್ ಸರ್ಕಾರದಿಂದ ಯಾವ್ದ ಪರಿಹಾರ ಸಿಗೋದಿಲ್ಲ
ಎಷ್ಟೋ ಜನ ಪರಿಹಾರ ಸಿಗ್ದೇನೆ ಸತ್ತೋಗಿದಾರೆ ಅಲ್ವಾ
ಹಾ ಜಾಸ್ತಿ ಜನ
ಹೌದು
ಹ್ಮ್
ಏ ರಾಗಿ ಯಾವ್ ತರ ಬೆಳಿ ಇ ದಂತ ಹೇಳ್ತೀರಾ ಸ್ವಲ್ಪ
ರಾಗಿನ ಮೊದಲು ಭೂಮಿನ ಉಳುಮೆ ಮಾಡ್ಕೊಳ್ತೀರಿ
ಹ್ಮ
ಹೊಲನ ಎತ್ತು
ಹ್ಮ್
ಎತ್ತೋಲ್ಲಿ ನೆಗ್ಲು ನೇಗ್ಲಿ ನೆಗ್ಲಲ್ಲಿ ಅಥವಾ ಈ ಇದ್ರಲ್ಲಿ ಟ್ಯಾಕ್ಟ್ರ ಟ್ಯಾಕ್ಟ್ರ ತಗೊಂಡು
ಹ್ಮ್
ಭೂಮಿಯಿನ ಉಳಮೆ ಮಾಡಿಕೊಂಡು
ಹ್ಮ್
ಕಳೆನ್ನೆಲ್ಲ ಹೊರೆದು
ಹಾ
ಆಮೇಲೆ ಮದ ಆಮೇಲೆ ಳೆ ರಾಗಿ ತಾವ್ ಮಳೆಗಾಲ ನೋಡ್ಕೊಂಡು
ಹ್ಮ್
ರಾಗಿ ಚೆಲ್ಲಕ್ ಸ್ಟಾಟ್ ಮಾಡ್. ಇರ
ಹೌದು
ರಾಗಿ ಚೆಲ್ದ್ ಮೇಲೆ. ಮಮೂಲಿ ಕಾಳು
ಜೋಳಾ
ಹ್ಮ್
ಆಯಕ್ ಸಂಧಿ
ಹ್ಮ
ಸ್ಲ್ ಅದುೂ ಸ್ವಲ್ಪ ಸ್ವಲ್ಪ ಪ ಕುಂತಿನ ಆಗೇ ಜೊತೆ ನ ಅದು ಹಾಕೊಂಡು ಬೆಳೆದ್ಮೇಲೆ ಸ್ವಲ್ಪ ಸ್ವಲ್ಪ ಒಂದು ಮಳೆ ಬಿದ್ಮೇ ರಾಗಿ ಲ್ದ ಮೇಲೆ ಮಳ ಸ್ವಲ್ಪ ಸ್ವಲ್ಪ ಮೊಳಕಿ ಬರುತ್ತೆ ರಾಗಿ ಪೈರ ಅದ್ ನೋಡ್ಕೊಂಡು ಆಮೇಲೆ ಸ್ವಲ್ಪ ಪೈರು ಪೈರು ಬರುತ್ತೆ ಚಲಾ ಪೈರು ದೊಡ್ಡದಾದ ಪೈಲೆ ಎಲ್ಲ ಒಂದೇ ತರರು ತಂದ್ಬಿಟ್ಟು ಪೇರ್ ಗುತ್್ೆ ಹಾಕ್ಸ್ತಾರೆ ಗುಂತುವೆ ಆದ್ಮೇಲೆ ಮಾಮೂಲಿ ದೊಡ್ಡದಾಗ ಆಮೇಲೆ ರಾಗಿತ್ತಾನೆ ಆಮೇಲೆ ಯಾರಾಗಿದ್ದಾನೆ ಕೊಯಿಸಿಿ ರ ಮಿಷನ್ ಕಾಕ್ಸೀರ್ ಾಗಿ ಮನಲಿಕೊತಾರೆ
ಹೌದಾ
ಇವತ್ತು ನಮ್ಮ ದೇಶದಲ್ಲಿ ರೈತರೆ ದೇಶದ ಜನರಿಗೆ ಹಹಾರ ಒದಗಿಸ್ತಿರೋದು ಹ್ಮ ದೇಶ ಆಮೇಲೆ ನಮ್ಮ ದೇಶದ ಆರ್ಥಿಕತೆ ಬೆಲವಣಿಗೆ ಕೊಡುಗೆದೆ ಬೆಳವಣಿಗೆಗೆ ಫಸ್ಟ್ ಆದಾಯ ನೀಡ್ತಾರದೆೇ ಹ
ಹೌದು ರೈತರು ಜಾಸ್ತಿ ಸಮಸ್ಯೆಗಳು ಎದುರ್ತಾರಲ್ವಾ ಕೀಟ ಮತ್ತು ರೋಗಗಳ ಅವಳಿ ಕಲ್ದವರೆ ಬೆಳಗಳು ಸರಿಯಾದ ಬೆಲೆ ಸಿಗುದು
ಇದರಿನಿಂದ ಸರ್ಕಾರ ಸರ್ಕಾರ ಏನು ಪರಿಹಾರ ಕೊಡಬೇಕಾದೆ ಸರ್ಕಾರ ಪರಿಹಾರ ಕೊಡಲ್ಲ ಎಲ್ಲ ಅವರೇ ದೋಚ್ಕೊತಾರೆ ಹ್ಮ್
ಮತ್ತೆ ನಿಮ್ಮ ಮನಲಿ ನಿಮ್ಮಮ್ಮ ರೈತ ಹ ಕೊಟ್ಟುದವರಾ
ನಮ್ಮಮ್ಮ ಭಾರೀ ಶ್ರಮಜೀವಿ ರೈತರು
ನಿಮ್ಮಪ್ಪಾ
ನಮ್ಮಪ್ಪರ ನಮ್ಮ ಅಪ್ಪಾನೂ ಅಷ್ಟೆ ಆದ್ರೆ ನಮ್ಮ ತಾಯಿ ಜಾಸ್ತಿ ಕಷ್ಟ ಬೀಳ್ತಾರೆ ಇ ಅಲೋ ನಮ್ ತಾಯಿ ಜಾಸ್ತಿ ಕಷ್ಟ ಬೀಳ್ತಾರ
ತಾಯಿ ಮಾತ್ರ ಬೀಳ್ತಾರ ಅಪ್ಪ ಬೀಳಲ್ವಾ
ಅಪ್ಪ ನು ವರ್ಷ ಅಷ್ಟ ತಾಯಿ ಬೆಳಿಗ್ಗೆ ಬೆಳಿಗ್ಗೆ ಬ ಜಮೀನ್ ಕಡೆ ಹೋಗದ್ರೆ ಸಾಯಂಕಾಲ ಕತ್ ಕತ್ಲಾಆದ್ರೂನು ಸಾಯಂಕಾಲ ಕತ್ಲಾಆದ್ರೂನು ಅವ್ರು ಜಮೀನ್ ಬಿಟ್ಟು ಬರಕ್ ಮನ್ಸೇ ಬರಲ್ಲ ಆ ಆ ತರ ಆ ತರ ಕೆಲ್ಸ ಕೆಸ ಮಾಡ್ತಾರ ಅಲ್ದಲ್ಲಿ
ಹ್ಮ್
ಅದೇನ ಗೊತ್ತಿಲ್ಲ ಅವ್ರ್ದು
ಆತರ ಕೆಲ್ಸ ಮಾಡ್ತಾರ ನಿನ್ ತಾಯಿ
ಹಾ ಜಾಸ್ತಿ ಶಭ ಪಡ್ತರೆ ಹೇ
ಹ್ಮ್ ನಿಮ್ಮಪ್ಪ ಹೋಗಲ್ಲ ಕೆಲ್ಸಕ್ಕೆ ಅಂದ್ರೆ ಹೊಲದಲ್ಲಿ
ಹೋಗ್ತಾರ ನಮ ಹೊಲ
ನಿಮ್ ತಾಯಿ ಮನೆಯಲ್ಲೇ ಇರಲ್ಲ ಹೊಲ್ದಲ್ಲೇ ಇರ್ತಾರ
ಹಾ ನಮ ತಾಯಿರಾ ಹೊಲ್ದಲ್ಲೇ ಗುಡಸ್ಲಾಕೊಂಡಿರ್ತಾರ
ಅಂದ್ರೆ ಏನ್ ಬೆಳೆ ಹಾಕಿದ್ದೀರಾ
ಏನು
ಏನ್ ಬೆಳೆ ಹಾಕಿದೀರಾ ತಾಯಿ ಹೊಲ್ದದಲ್ಲಿ ಇರ್ಬೇಕಾದ್ರೆ ಅಂತ
ನಮ್ಮ ತಾಯಿ ಸೊಪ್ಪು ಧನ್ಯ ಸೊಪ್ಪು
ಹ್ಮ ಹ್ಮ್
ಆತರ ಹಾಕಿದಾರ ಅವ್ರು ಮನೆಗೆ ಬರಲ್ಲ ಬೇಕಾದ ಧನ್ಯ ಸೊಪ್ಪಲ್ಲೇ ಅದೇ ಸಾಂಬಾರ್ ಮಾಡ್ಕೊಂತ ತಿಂದ ಬಿಡ್ತಾರೆ
ಅಲ್ಲೇ ನಿಮ್ ತಾಯಿ ಮಾಂಸ ಹಾರಿನ ಸಸ್ಯ ಹಾರಿನ
ಎರಡು ಎರಡು
ಹ್ಮ್
ಮಾಂಸ ಎನ್ನ ತಿನ್ನಲ್ಲ ಅವ್ರು ಜಾಸ್ತಿ
ಅದೇನು
ಏನ ಗತ್ತು ಇಲ್ಲ ಅವತ್ತಿಂದಾನ ಅಷ್ಟೆ ಕಾಡು ಮನುಸರುತ್ತರ
ಹೌದಾ
ಸೊಪ್ಪು ಹಸಿ ತರಕಾರಿ
ಹ್ಮ್
ಅವು ತಿಂದುಕೊಂಡೆ ಜೀವನ ಮಾಡಿರೋದು ದೌರವಿಂದಾನ
ಹೌದಾ ಮತ್ತೆ ನೀ ನಿಮ ತಾಯಿ ಅಲ್ಲಿ ನಿಮ್ಮ ಮನೇಲಿ ಅಡ್ಗೆ ಮಾಡೋರು ಯಾರು
ಹೋಟ್ಲಲ್ಲಿ
ಹ್ಮ್
ಹ್ಮ್
ನಿಮ್ ತಾಯಿ ಅಷ್ಟ್ ಕಷ್ಟ ಬೀಳ್ತಾರ
ಜಾಸಿ ತುಂಬಾ ಕಷ್ಟ ಬೀಳ್ತಾರೆ ಏನಾದ್ರು ರೈತರ ಪರವಾಗಿಯ ಡ್ ಕೊ ಅವು ಏನನ್ ರೈತ ಪರವಾಗಿ ಏನಾದಾರ ಬಹುಮಾನ ಕೊಡ್ಬೇಕು ಅಂದ್ರೆ ಅದ್ ನಮ ತಾಯಿಗೆ ಸಿಕ್
ನಿಮ್ ತಾಯಿ ಬಗ್ಗೆ ಸ್ವಲ್ಪ ಹೇಳ್ತಯಾ
ನಮ ತಾಯಿ ಬಗ್ಗೆನಾ
ಹ್ಮ್
ನಮ್ ತಾಯಿ ಒಂತರ ದೇ ದೇವ್ರು
ಹ್ಮ.
ಹ್ಮ್ ಪ್. ಒತ್ತಾರ ಪಾಪ್ಪ ಅವರು.
ಪಾಪು ಅಂದ್ರೆ.
ಒಂದರ ಚಿಕ್ಕ ಮಗುತಾರ.
ಉಪ್ಪ.
ಹ್ಮ್. ನೀವು ಏನ್ ಬೆಳಾಗಿ ಬೆಳಿತೀರಾ.
ನಾವು ರಾಗಿ. ಕಾಳ ಆತರ ಅಷ್ಟೆ.
ಹ್ಮ್.
ಹ್ಮ್. ಇ ಹಣ್ಣುಗ್ಗಳು ಮತ್ತ ತರಕಾರಿ. ತರಕಾರಿಗಳು ಬೆಳಿತೀರಾ.
ಹ್ಮ್ ಹಣ್ಣು ಮ ತರಕಾರಿ ಎಲ್ಲ ಬೆಳಿತೀರಿ ನಾವು.
ಹ್ಮ್ ಹ್ಮ್.
ಹ್ಮ್. ಈ ಟೈಮ್ ಅಲ್ಲಿ ನಾವು ಎ. ಸಮಸ್ಯೆಂದ್ರೆ ಮಳೆ. ಹವಾಮ ಬದಲಾವನೆ. ಬೆಳಗೆ ಸರಿಯಾದ ಬೆಳೆ. ಸಿಗದೆ ಇರೋದು.
ಹಾ.
ಸಾಲದ ಸಮಸ್ಯೆ.
ಹಾ.
ಬಂಡವಾಳ ಹಾಕಿರ್ತೀರ ಆದ್ರೆ ಆದ್ರರು ಬಂಡ್ವಾಳ. ಎ ಗಲ್ಲಾ ಕ.
ಹ್ಮ್.
ಆಮೇಲೆ ಈ ಮ. ಮಳೆ ಬಂದ ಮಳೆ ಬಂದ್ಮೇಲೆ. ಕೀಟಾಗ್ಲು ರೋಗಾಗ್ಲುೂ ಜಾಸ್ತಿ ಆಗುತ್ತೆ. ಗಿಡದ ಮೇಲೆ ಹಣ್ಣು ಮೇಲೆ.
ಹ್ಮ್.
ಅದ್ರಗೆ ಮದ್ದು ಎಲ್ಲ ಹೊಡಿ ಔಷಧಿ ಎಲ್ಲ ಹೊಡಿಬೇಕು ಅಂದ್ರೆ ತುಂಬಾ ಕಷ್ಟ.
ಹೌದು.
ಹ್ಮ್.
ರೈತರನ್ನ ದೇಶದ ಬೆನ್ನೆಲುಬು ಅಂತ ಕರಿತಾರಲ್ವಾ.
ಹ್ಮ್. ರೈದ್ರ ಬಾಯ ಒಂದ್ ಸುಂದರವನ್ ಮಾತತ್ ಹೇಳ್ತೀನ್ಿ ನೋಡಿ. ರೈತನು ದುಡಿಯದ ದೇಶನೇ ಜನರು ನದಿಯಿಂದ ಊಟ ಮಾಡುತ್ತಾರೆ
ಹೌದು
ರೈತರಿಂದ ಎಷ್ಟು ಇದಿದೆ ಅಂದ್ರೆ ನಮ್ಮ ದೇಶಕ್ಕೆ ದೇಶದ ಜನರಿಗೆ ದೇಶದ್ದು ಜನರಿಗೆ ಆಹಾರ ಒದಗಿಸತಾರೆ
ಹ್ಮ್
ದೇಶದ ಆರ್ಥಿಕ ಬೆಳವಣಿಗೆಕ್ಕೆ ಇದ್ ಮಾಡ್ತಾರೆ ಕೃಷಿ ಮೂಲಕ ಲಕ್ಷಾಂತರ ಜನರಿಗೆ ಕೆಲ್ಸದ ಸೌಲಭ್ಯ ಒದಗಿಸತದೆ ಒದಗಿಸ್ತಾರೆ
ಹ್ಮ್
ಹಾಲು ಹಣ್ಣು ತರಕಾರಿ ಮುಂತಾದವು ವಸ್ತುಗಳ ಅಗತ್ಯ ಜಾಸ್ತಿ ಉತ್ಪಾದಿಸ ತ್ತರ ಹ್ಮ್ ದೇಶದ ಆರ್ಥಿಕತೆ ನಿಂತಿರೋದೆೇ ನಮ್ಮ್ ರೈತ
ಹಾ ಸರಿ ಆಯ್ತು ಮತ್ತೆ ಮಾಡ್ತೀರಿ
ಹ್ಮ್ ಸರಿ